ಹಲೋ
ಹಲೋ
ನಮಸ್ಕಾರ
ನಮಸ್ಕಾರ
ಏನಂತೀರಿ
ಸ್ವಲ್ಪ ಜೋರಾಗಿ ಮಾತಾಡ್ತಿರ ಕೇಳಿಸ್ತಿಲ್ಲ. ನನ್ನ ಹೆಸರು ಪುಣ್ಯ ಅಂತ ನಿಮ್ಮ ಹೆಸರೇನು
ನಮ್ಮ ಹೆಸರು ಲಿಪಿತಾ ಅಂತ ನನ್ ಹೆಸರು ಲಿಪಿತಾ ಅಂತ
ನಿಕಿತಾ ಅಂತಾನಾ
ಹೌದು ಏನ್ ಮಾಡ್ತಿದ್ದೀರಾ ಕುಂತ ಸ್ಟಡಿ.
ನಾವು ಏನೆಲ್ಲ ಸುಮ್ಮನೆ ಪಿಚ್ಚಸೆ ಇದ್ದೀವಿ ಊಟ ಮಾಡಿದ್ವಿ ಸುಮ್ಮನೆ ಈಚೆ ಇದ್ದೀವಿ.
ಸುಮ್ನೆ ಈಚೆ ಇದ್ದೀರಾ.
ಹ್ಮ್
ಹೇಳಿ ಪುಣ್ಯೇಶ್ರೀ ಅವ್ರೇ ಏನ್ ಸಮಾಚಾರೇ ಹೇ ಹೇಗಿತ್ತು ನಿಮ್ಮ ದಿನಚರಿತ್ರೆ ಇವತ್ತು.
ಅಯ್ಯೋ ಮಾರ್ನಿಂಗಿಂದ ಫುಲ್ಲು ಬೇಜಾರಾಗಬಿಟ್ಟೈತೆ ನಂಗೆ ಇವತ್ತಇವೆ
ಯಾಕೆ ಏನಾಯ್ತು ಬೇಜಾರಾಗುವಂತದ್ದು.
ಬೇಜಾರಂದ್ರೆ ಬೇಜಾರು ಫೋಲ್ಲುವೆ. ಯಾಕಂದ್ರೆ ಮಾರ್ನಿಂಗಿಂದ ಬರಿ ಸಮಯನೇ ಹೋಗ್ತಿಲ್ಲ ಫುಲ್ಲು ಬೋರಅನ್ನ ಸ್ತೈತೆ ನನಗಂತೂ.
ಬೇಜಾರಾದ್ರೆ ಪ್ರವಾಸಕ್ಕೆ ಹೋಗಿ.
ಎಲ್ಲಿಗೆ ಹೋಗಬೇಕು.
ಪ್ರವಾಸ ಪ್ರವಾಸ..
ಹಾ ದುಡ್ಡು ಕೊಟ್ಟು ಕಳಿಸ ದುಡ್ಡಹಾಕು ಅಮೌಂಟ್ ಅಕೌಂಟಿಗೆ ಹೋಗಿ ಇದ್ದ ಬರ್ತೀನಿ
ನಾನ್ ಹೆಂಗ್ ಹಾಕ್ಲಿ ನೀವು ನಿಮ್ಮಗಾ ಬೇಜಾರಾಗಿದ್ದಲ್ಲ ನೀವು ಹೋಗ್ಬನ್ನಿ.
ಅದು ದುಡ್ಡು ಇಲ್ವಲ್ಲ ಅದಕ್ಕೆ ನಾವು ಹೋಗಿಲ್ಲ ಇಲ್ಲಾ ಅಂದ್ರೆ ಹೋಗಿ ಇಷ್ಟೊತ್ತಿಗೆ ಆಗಲಿ...
ಓ ಹೌದಾ.. ಓ ಹೌದ.. ನಂಗ್ ಗೊತ್ತೇ ಇರ್ಲಿಲ್ಲ ಪುಣಶ್ರೀ ಅವರೇ ನಿಮ್ದು ಇದು ಪ್ರಾಬ್ಲಮ್ ಇದೆ ಅಂತ..
ಅಲ್ಲ ನಿಕಿತಾ ಅವರೇ ನಿಮಗೆ ಗೊತ್ತಿಲ್ವಲ್ಲ ಅದಕ್ಕೆ ನಾವು ಹೇಳಿದ್ದು. ನಿಮ್ಮ್ ಹತ್ರ ಜಾಸ್ತಿ ದುಡ್ಡಿದ್ರೆ ಹಾಕಿ.
ನನ್ ಹತ್ರ ನಿಮಗೊಂದ್ ಮಾತ್ ಹೇಳ ನಾನು
ಒಂದೇ ಹತ್ತ ಮಾತ ಹೇಳಿ ಕೇಳಸ್ತೀವಿ.
ನಿಜನೆ ಹೇಳ್ಬೇಕಂದ್ರೆ ನಿಮ್ಗ್ ಹಲೋ ನಿಜ ಹೇಳ್ಬೇಕಲ್. ನಿಜ ಹೇಳ್ಬೇಕಂದ್ರೆ
ಹ್ಮ್
ಹಲೋ ಏನ್ ಗೊತ್ತಾ ನಿಜ ಹೇಳ್ಬೇಕಂದ್ರೆ ನಂಗೆ..
ಮುಂದೆ ಹೇಳಿ ಏನ್ ಹೇಳ್ಬೇಕು ಏನು ಹೇಳ್ಬೇಕು ಏನು ಹೇಳಿದ್ರೆ ಗೊತ್ತ..
ನಂಗೆ ಬೇಜಾರ ನಂಗೆ ಬೇಜಾರ ಆದಗಾ.. ಪ್ರವಾಸ ಹೋಗ್ತೀನಿ ಅದಕ್ಕೆ ನಾನ ನಿಂಗೆ ಕೇಳಿದೆ ಹೋಗು ಅಂತ..
ಬೇಜಾರಾದಾಗ ಎಲ್ಲಿಗೆ ಹೋಗ್ತೀರಾ. ಪ್ರಾಸ ಯಾರ ಜೊತೆ ಹೋಗ್ತೀರಾ.
ನಾ ಯಾರ್ ಜೊತೆ ಹೋಗ್ತೇನಿ ಅಂದ್ರೆ ಇದು.
ಹಾ ಯಾರ ಜೊತೆ ಹೋಗ್ತೀರಾ. ನಾನು ಅನ್ಕೊಂಡೆ ನಿಮ್ಗೆ ಕ್ಲೋಸ್ ಯಾರು ಇರ್ತಾರೋ ಅವ್ರ ಜೊತೆ ಓಡೂಗಿರ್ತೀರ ಅಂತ. ಪ್ರವಾಸಕ್ಕೆ.
ಅದೇ ಕ್ಲೋಸ್ ಕ್ಲೋಸ್ ಇರ್ತಾರಲ್ಲಾ ಸ್ನೇಹಿತರು ನಿನ್ ಕ್ಲೋಸ್ ಇ
ಇನ್ನು ಇನ್ನು ಫುಲ್ ಕ್ಲೋಸ್ ಇರ್ತಾರೆ ನೋಡಿ.
ನಂಗೆ ಯಾರ್ ಕ್ಲೋಸ್ ಇರ್ತಾರೋ ಅವ್ರ ಜೊತೆ ಅಷ್ಟೇ ಹೋಗ್ತೀವಿ ಗೊ
ಸರಿ ನಿಕಿತಾ ಅವ್ರೆ ಸರಿ ನಿಕಿತಾ ಅವ್ರೆ.
ಈ ಸಾರಿ ನಿಕಿತಾ ಅವ್ರೆ ಸರೀ.
ನೀವು ಹೋಗ್ತಿರಲ್ವ ಪ್ರವಾಸಕ್ಕೆ ಅವಾಗ ನನ್ನು ಕರೀರಿ ನಾನು ಬರ್ತೀನಿ ಸ್ವಲ್ಪ ನಮ ನಮ ಜೊತೆ ಯಾರು ಬರೋದೇ ಇಲ್ಲ ನಿಕಿತಾವ
ಇರೋದು ಎಲ್ಲೋ ಏನೋ.
ನಖಿತ ಅವರೇ ಸ್ವಲ್ಪ ಜೋರಾಗಿ ಮಾತಾಡಿ ನಿಮ್ದ ವಾಯ್ಸ್ ಕೇಳಿಸ್ತಿಲ್ಲ ನಮಗೆ.
ನೀವ ಇರೋದೆೇ ಎಲ್ಲೋ ಏನೋ ನಂಗ ಎನ್ ಗೊತ್ತು.
ನೀವು ಕರೀರಿ ನಾವ್ ನೋಡ್ ಬರ್ತೆವೆ ನೀವ್ ಇರೋ ಕಡೆ.
ಅದು ಈಗ್ ಬರ್ತೀರಾ ಓಡ್ಕೊಂಡು.
ನಾನ್ ಹೆಂಗೋ ಬರ್ತೀನಿ ನೀವು ಕರಿರಿ ಅಷ್ಟೇ.
ಅದೇ ನಾನು ಹೇಳ್ತಿದೀನಿ ಅದು ಹೆಂಗ್ ಬರ್ತೀರಾ.
ಹೆಂಗೋ ಬರ್ತ ಬರ್ತೀನಿ ಅನ್ನೋಲ್ವಾ ನಿಮಗೇನು.
ನೀವು ಬೇಜಾರ ಆಗ್ಬೇಡಿ. ನಾನ್ ಕೇಳ್ತಿರೋದು. ನೀವು ಬೇಜಾರಾಗಬೇಡಿ ನಾನ್ ಕೇಳುತ್ತಿರುವುದು ಬೇರೆ ಟೈಪ್ ನೀವು ಹೇಳ್ತಿರೋದು ಬೇರೆ ಟೈಪ್.
ನಾನ ರೀ ನೀೂಸ್ಗೆ ನಿಮಗೆ ಸರಿಯಾಗಿ ಅರ್ಥ ಆಗ್ತಿಲ್ಲ ರೀ ನಾವು ಹೇಳೋದು.. ಸುಮ್ನೆ ಏನಕ್ಕೆ ನೀವು ನೀವು. ನೀವು ಮನೇಲ್ಲಿದ್ದೀರಾ ಎಲ್ಲಿದ್ದೀರ ಹಾಸ್ಪಿಟಲ್ ಅಲ್ಲಿ ಇದ್ದೀರಾ ಇಲ್ಲ ನಿಮ್ಹಾನ್ಸ್ ಅಲ್ಲಿ ಇದ್ದೀರಾ ಹೇಳ್ಬಿಡಿ ನಂಗೆ.
ಯಾಕೆ ಯಾಕೆ ಈ ತರ ಮಾತಾಡ್ತೀರಾ ನೀವು.
ನಾವೆ ನಾನ್ ಕೇಳುತ್ತಿರುವುದು ನಾನು ಎಲ್ಲೆಲ್ಲಿದ್ದೀರಾ ಅಂತ ಕೇಳ್ತಿರೋದು ನಿಮ್ಗೆ.
ನಾನು ಇರೋದು ಹಾಸ್ಟೆಲ್ ಅಲ್ಲಿ ಇವಾಗ ಮನೆಯಿಂದ ಹಾಸ್ಟೆಲ್ ಬಂದಿದ್ದೀನಿ.
ಹಾಸ್ಟೆಲಲ್ಲಿದ್ದೀರಾ ನೀವು. ಸರಿ ಸರಿ ಸರಿ ಸರಿ ನಾನು ನಾನ ಕಂಡೆ ನೀವು ನಿಮ್ಹಾನ್ಸ್ ಅಲ್ಲಿ ಇದ್ದೀರಾ ನಿಮ್ಹಾನ್ಸ್ ದಿಂದ ಯಾರದ್ದಾದ್ರೂ. ಫೋನ್ ಕಿತ್ಕೊಂಡು ಮಾತಾಡ್ತಿದೀರೇನು ಅಂತ ಅನ್ಕೊಂಡ್ಂಬಿಟ್ಟೆ ನಿಕಿತಾ.
ಅಯ್ಯೋ ಆತರ ಹುಡ್ಗಿ ಎಲ್ಲಾ ಪುಣ್ಯೇಶ್ರಿ ನಾನ ಆತರ ಆ ತರ ಇಲ್ಲ ನಾನು.
ನಿಖಿತ ಅವರ ಸ್ವಲ್ಪ ಸ್ವಲ್ಪ ವಯಸ್ಸು ಜಾಸ್ತಿ ಬರ್ತೈತೆ ನೀವು ಎದ್ದು ಹೋಗಿ ಈಚಕ್ಕ ಮಾತಾಡಿ. ಯಾರು ಇಲ್ದೆ ಇರೋ ಕಡೆ ಮಾತಡಿ. ಯಾರ ಇಲ್ ಹೌದಾ. ಅಂದ್ರೆ ಎಲ್ಲರ ವಾಯ್ಸ್ ಕೇಳ್ತಿತ್ತಲ್ವಾ ಎಲ್ಲರ ಹತ್ರಾನೇ ಇದ್ದರೇನೋ ಅನ್ಕೊಂಡ್ಬಿಟ್ಟೆ ನೀ ಆಾಕಿತ್ತ ಅವ್ರೆ ಬೇಜಾರು ಮಾಡ್ಕೊಬೇಡಿ ನಾನು ಕೇಳಿಸ್ತಿರ ಇಲ್ವಲ್ಲ ವಯಸ್ಸು ನಿಮ್ಮದು ನಿಮ್ಮದುೂ ಹಾ ಅದಕ್ಕೆ ಅದಕ್ಕೆ ಅಷ್ಟೇ ಬೇರೆ ಅದೇ ಬೇರೆ ಏನಿಲ್ಲ ನಿ ಆಂಕಿ ತ ಅವ್ರ ನೀವು ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗ್ಬೇಡಿ
ನಾ ಹೇಳ ನಾ ನಾನೇನ್
ಯಲ್ಲ ಯಾರಿಲ್ಲ ಅನ್ಕೊಂಡು ಯಾರಾರೋ ಮಾತಾಡ್ತಾರ್ರ ನನ್ನಗತ್ತ ಕೆಲ್ಸ
ಅಯ್ಯೋ ಅವರು ನಮ್ಮ ಸ್ನೇಹಿತರು ಸ್ವಲ್ಪ ಶಬ್ದದ ಬಂದು ಜಾಸ್ತಿ ಮಾಡ್ ತ್ತಾರೆ ನನ್ಗೆ ನ್ ಗೊತ್ತಾ ಅವ್ರ ಮಾತಾಡೋದು ಸಡನ್ ಆಗಿ ಬಂದಿರುರುತ್ತೆಪ್ಪ ಮಿಸ್ ಆಗಿ
ಜಂಗ ಅಮ್ಮ ವಾಣಿ ಆಯ್ತಲ್ಲ ನೋಡಿ ಅದ್ರಲ್ಲ ತಗೊಂಡು ಹೊಡ್ದ್ ಬಿಡಿ ಅವರಿಗೆ
ಅದ ಯಾಕೆ
ಜಾಸ್ತಿ ಮಾತಾಡ್ತಾರಲ್ಲ ನಿಕಿತ ಅವರೇ ಅದಕ್ಕೆ ನೀವ್ ಹೆಂಗ ನಿಮ್ ಮನ್ಸಲ್ಲಿ ಇರ್ತೀರಲ್ವಾ ಇದೆಲ್ಲಾ ನಿಮ್ಗೆ ವ ಹೊಸದಲ್ಲ ನಿಮಗೆಲ್ಲ ಇದೆಲ್ಲ ಹೊಸದಲ್ಲ ಅನ್ನಕ್ಕೆ ತವ್ರೆ ಅದಕ್ಕೆ ಹೇಳ್ದೆ ಹ ನಿಖಿತ್ ಅವ್ರೇ ನೀವು ಮೂ ಚಲನಚಿತ್ರಗಳೆಲ್ಲ ನೋಡ್ತೀರಾ
ಹಾ ಚೆಲನ್ನ ಚಿತ್ರ ನೋಡ್ತೀನಿ ವಸ್ ಜಾಸ್ತಿ ನೋಡಲ್ಲ ಯಾವಾಗಾದ್ರರು ಮಂ ಬರ್ಲಿಲ್ಲ ಅಂದ್ರೆ ನೋಡ್ಬಿಡ್ತೀ ಅಷ್ಟೇ
ಅಂದ್ರೆ ನಿಕ್ಕಿತವ್ರೆ ನೀವು ಧಾರಾವಾಹಿಗಳೆಲ್ಲ ನೋಡ ಉತ್ತರ ಡೈಲಿ ದಿನ ದಿನ
ಹಾ ದಾರಾವಹಿ ಮನ್ಸ್ ಬಂದಾಗ ನೋಡ್ತೀನಿ ಪುಂಡ್ಯವ್ರೇ
ನಿತ್ಯಕ್ಕೆ ದಿನನಿತ್ಯ ನೋಡಲ್ವ ಕಂಟಿನ್ಯೂಸಗ
ದಿನನಿತ್ಯ ದಿನನಿತ್ಯ ನೋಡಲ್ಲ ಬಟ್ ಯಾವ ಪರೀಕ್ಷೆ ತಯಾರಿಲ್ಲಿಲ್ಲಿ
ಹ್ ಸಾರ ನಿಗೆ ಸರಿ ನಿಕಿತಾರೆ ನಿಖಿತ ಅವರೇ ನಿಮಗೆ ಚಲನಚಿತ್ರದಲ್ಲಿ ಯಾವ ಚಿತ್ರ ಇಷ್ಟ ನಿಖಿತ ಅವರೇ
ಚ ಚಿತ್ರಲ್ಲಿ ಯಾವ ಚಿತ್ರ
ಸ್ವಲ್ಪ ಜೋರಾಗಿ ಮಾತಾಡಿ ನಿಕಿತಾ ಅವ್ರೆ
ಚಲನಚಿತ್ರದಲ್ಲಿ ಯಾವ ಚಿತ್ರ ಅಂತಂದ್ರೆ
ಹ್ಮ್
ನಂಗೆ ವಾಜಾ ಟು ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಚಲ
ಲಸ ಟೂ ಇಷ್ಟ್ ಆಯತ ಚಿ ನಿಮಗೆ ಅದ್ರಲ್ಲಿ ಏನು ಏನು ಅದರಲ್ಲಿ ಏನು ಕತೆೆ ಇದೆ ಅನಗಿತವ್ರೆ ವಾಸಾಟೋಲ್ಲಿ
ವಸ ಟೂ ಅಲ್ಲಿ ಫ್ರೆಂಡ್ಸ ಮತ್ತೆ ಅಣ್ಣ ತಂಗಿ
ಹ್ಞೂ ಹ್ಞೂ ಹಾ ಆದಾ ನಾವು ನೋಡಿದಿವಿ ಎಲೋ ನೋಡಿದಿವಿ ಅನ್ಸ್ತಿದ್ದನಿ ಹಾಕಿತವೆ ಅ ಆದ್ರರೆ ಅದು ಇದು ಸ್ನೇಹಿತರದದುು ಅನ್ಸುತ್ತೆ ಜಾಸ್ತಿ
ಹೌದಾ ಹ್ಮ ನೀವು ನೋಡಿಲ್ಲ ನಾನ್ ನೋಡ ಚೆನ್ನಾಗಿದ್ದ ಮೂವಿ
ಇಂಕಿತವ್ರ ನಾನು ಎಲ್ಲ ನೋಡಿದೀನಿ ಅದು ನೋಡಿರೋ ತರ ಆಯ್ತ ಆಯ್ತ ಅಷ್ಟೇ ವಾಸ ಒಂದು ನೋಡಿಲ್ಲ ನಕಿತವ್ರೆ ಹ ನೀವು ನೋ ನೀವು -ನೀವು ನೀ ಹೇಳದ್ಮೇಲೆ ನೀವು ಹೇಳದ ಮೇಲೆ ನಾವು ನೋಡದೇ ತೀರಾ ಅನಕಿತ ಅವ್ರೆ ಹೇಳಿದ್ಮೇಲೆ ಮುಗೀತು ನಾವು ನೋಡೇ ನೋಡಿ ಇವಾಗಲೇ ನೋಡ್ತೀವಿ ನೀವು ಯಾವಾಗ ಫೋನ್ ಕಟ್ ಮಾಡ್ತೀರೋ ಆವಾಗಲೇ ನೋಡ್ಬಿಡ್ತೀನಿ ಲಾಪಟೋಪ ಅ
ಓ ನೀವ್ ಇಷ್ಟ ಪಾಷ್ಟ ನನ್ ಮಾತಿಂದ ಅಷ್ಟೊಂದು ಕೇಳ್ತೀರಾ
ಹ್ಮ್ ನೀವೇನ್ ಹೇಳಿದ್ರು ಇವಾಗ ಗ ನಿಮಗೆ ನಿಮಗೆ ಬಂದು ಒಡಿರಿ ಒಂದು ನನಗ ಒಂದು ಒಡಿರಿ ಅಂತ ಅಂತ ಅಂದ್ರೆ ನಾ ನೋಡ್ ಬಂದು ಹೊಡೆದ ಬಿಡ್ತೇನಿ ನಿಮ್ಗೆ
ಅದು ಹೆಂಗೀ ನೀಮ್ಮ ಮನ್ಸಾದ್ರೂ ಹೆಂಗ್ ಬತ್ರಿ ನಂಗ್ ಹೋಡಿಯೋಕ್ಕ
ನೀವ್ ಹೇಳಿದ್ರೆ ಅಷ್ಟೇ ಇಲ್ಲ ಅಂದ್ರೆ ನಾನ್ ನೋಡ ಸುಮ್ ಸುಮನೆ ಯಾರೀ ಹೊಡಿತಾರೆ ಯಾರ್ಲ್ಲರಿಗೂ ತಿಕ್ಲ ನನಗೆ ನಿಮ್ಮ ಥರ ನಿಮ್ಮ ಮನಸಲಿ ಎನ್ ಇದೆ
ಇದ್ದಿರೋ ಏನೋ ಏನೋ ಗೊತ್ತಿಲ್ಲ ಅದು ಬಂದ್ಬಿಟ್ಟು ಕುಡಿತೀನಿ ಅಂತಂದ್ರೆ ಅದು ಹೆಂಗೆ
ಅಂದರೆ ನೀವು ಹೇಳಿದ್ರೆ ಅಷ್ಟು ಫಾಸ್ಟಾಗಿ ಬಂದು ಹೊಡಿತೀನಿ ಅಂತ ಅಂದಿದ್ದು ನಾನು ಬಂದು ಹೊಡಿತೀನಿ ಅಂತ ಅಂದಿಲ್ಲ ನಾನು ಅಷ್ಟು ಫಾಸ್ಟ್ ಇದ್ದೀನಿ ಅಂತ ನಾನು
ಹೌದಾ
ಹ್ಮ್ ಹೌದು
ಮತ್ತೆ
ಮತ್ತೇ
ಹೇಳಿ
ಇನ್ನನ್ನ ನಿಕತ್ತ ಅವರೇ
ಮತ್ತೇನಿಲ್ಲ ನೀವೇನ್ ಹೇಳ್ಬೇಕು ನಾವ್ ಕೇಳ್ಬೇಕು ನೀವ್ ಎಷ್ಟ್ ಚೆನ್ನಾಗ್ ಮಾತಾಡ್ತೀರಾ ನನ್ಗೆ ನೀವು ಮಾತಾಡೋದು ತುಂಬಾ ಇಷ್ಟ ಆಗ್ತಿದೆ
ಹೌದ ನಿಕೇತಾ ಅವ್ರೆ ನಂಗೆ ತುಂಬಾ ನಾಚಕೆ ಆಗ್ತಿ
ಅಯ್ಯವು ನಾಚ್ಬೇಡಿ ನಾಚ್ಬೇಡಿ ನಾ ಏನ್ ಹುಡುಗ ಅಲ್ಲ ಹುಡ್ಗಿ ಇರೋದು
ನನಗೆ ಯಾರಾದ್ರೂ ಈ ಥರ ಹೊಗಳಿ ಬಿಟ್ರೆ ನನಗೆ ಫುಲ್ಲು ನಾಚಿಕೆ ಆಗಿಬಿಡತೇ ನಿಕಿತಾವ್ರ ಗೊತ್ತಿಲ್ಲಾ
ನಾನ
ಹ ನಾನ್ ಹೇಳ್ತಿರೋದ್ ನಿಮ್ಗೆ ಅರ್ಥನೇ ಆಗಲ್ಲಪ್ಪ ಸುಮ್ಮ್ನೆ ನಿ ನಿಮ್ಗೆ ಯಾರಾದ ಮದ್ವವೆ ನಿಖಿತಾ ಅವರೇ ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಯಾರಾದ್ರೂ ನನಗೆ ಹೋಗಳ ಬಿಟ್ರೆ ನನಗೆ ನಾಚ ಬಿಡುತ್ತ ಅಂತ ಹೇಳ್ತಿದ್ದೀನಿ ಯಾರಾದ್ರೂ ಪರವಾಗಿಲ್ಲ ಹುಡುಗ, ಹುಡಿಗಿ, ಅಂಕಲ್, ಆಂಟಿ, ಅಜ್ಜಿ, ತಾತ, ಅಕ್ಕ, ತಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಯಾರಾದ್ರೂ ನಮಗೆ ಹೋಗಳಿ ಬಿಟ್ರೆ ನಗು ಬತು ಹೋಗಳ್ಳಿ ಬಿಟ್ರೆ ನನ್ನಗೆ ನಾಚಿಕೆ ಆಗಿಬಿಡುತ್ತೆ ಒಂಥರಾ
ತುಂಬಾ ಇದು ಇದ್ದೀರಾ ನೀವು
ತುಂಬ ಇದ್ದೀವಿ ನಿಕಿತ ಅವ್ರೆ ನಿಕಿತ ಅವ್ರೀ ನಾನು ನಿಮಗೆ ನೀವು ಏನು ಅಂತ ತಿಕೋಳಲ್ಲನ್ರಿ ನಾನೊಂದು ಹೇಳಲ್ಲಾ ನಿಮಗೆ
ಹಾ ಹೇಳಿ
ಏನು ಅನ್ಕೋಬಾರ್ದು ನೋಡಿ
ಅನ್ಕೊಂಡ್ರೆ ಏನ್ ಮಾಡ್ತೀರಾ
ಅನ್ಕೊಂಡ್ರೆ ಅಂದಕೊಳ್ಳಿ ಅಂದ್ಬಿಟ್ಟು ಬಿಟ್ಬಿಡ್ತೀನ ಅಷ್ಟೆ
ಹಂಗಂದ್ರೆ ಹೆಂಗೆ ಹೇಳಿ
ಮತ್ತೆ ಹೇಳಿ ನಿಖಿತಾ ಅವರೇ ಬರಿ ಆ ಕಡೆ ಈ ಕಡೆ ಕೋಶನ್ ಕೇಳೋದೇ ಆಯ್ತು ಸುಮ್ಮನೆ ನಿನ್ ನಿಮ ಗಂಡಗೋರ ಅಂತದ್ದ ಏನ್ ಮಾಡ್ತಾರೆ
ನೀವೇ ಹೇಳಿ ನಾನ ಏನ್ ಮಾತಾಡ್ಬೇಕು ಹೇಳಿ ನೀವು ನಂಗೆ ಮಾತಾಡಕ್ಕೆ ಬಿಡಲ್ಲ ನೀವ ಮಾತಾಡ್ತೀರಾ..
ನಿಕಿತಾವ್ರೆ ನಾನ್ ಸರಿ ನಿಕಿತಾವ್ರೆ ಮಾತಾಡೋದು ಏನ್ ಮಾತಾಡ್ತಿೀರೋ ಮಾತಾಡಿ ಸುಮ್ಮನೆ ನಾನ್ ಸೈಲೆಂಟ್ ಆಗಿಇದ್ದ ಬಿಡತೀನಿ ಬಾಯಿಗೆ ಬಾಯಿಗೆ ಪ್ಲಾಸ್ಟಿಂತನಿ ಇವಾಗ ಇರಿ ಇರಿ ಲಾಸ್ಟ ಒನ್ ಇಲ್ಲೇ ನಿಖಿತಾ ಅವ್ರೇ ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ. ಹ್ಮ್ ನಿಿಕಿತವ್ರೇ ನಾನ್ ನಿಮ್ಗೆ ನಿಿಕಿತವ್ರೇ ನಾನ್ ನಿಮ್ಗೆ ನಿಿಕಿತರ ನಿಕಿತಾ ನಿಕಿತಾ ಅವರೇ ನಿಕಿತಾ.